ಮಕ್ಕ ಅಂತ ತಮ್ಮ ಏನಮ್ಮ ಕಡೆಯ ಸಮಾಚಾರ ಹಚ್ಬಿಟ್ಟಿದ್ದೆ
ಏನಲ್ ನೋಡಮ್ಮ ಹಂಗ ಆರಾಮದೇನ ಅಂತಂದು ಹಚ್ಚಿದ್ ನೋಡಮ್ಮ ನಾನ ಇಲ್ಲಿ ಬೆಂಗಳೂರು ಬಂದೇನಮ್ಮ
ಹಾ ಬರ್ಗೋಡಿ ಅದ್ಕೇನ ಕೇಳ್ಸಲ್ಲ ನಮ್ಮ ಮ ಅತಡಿ ಒಂದ್ ಸ್ವಲ್ಪ ಹೊರಕ್ ಹಕಿ ಅ ನ್
ಆಮ
ಹಲೋ
ಹಲೋ
ಹ
ಮಾತಾಡಿ ಆಮ್ಮ ಜ ಕತ್ಬಡ ಹ
ಬೆಂಗ್ಳೂರ ಆಗ ಮಳಿ ಜಗ್ಗೋಡಾಮ
ಬೆಂಗ್ಳೂರ್ ಹಾಗೆ ಐತೆ ಅಮ್ಮ ಮಳೆ ಬೆಂಗಳೂರು ಸಿಡಿ ಇಲ್ಲಿ ರೈತರಿಗ ಇಲ್ಲಿ ಮಳೆ ಅಂತ
ಹೌದಮ್ಮ ಕಡಿ ಮಳೆನ ಇಲ್ ನೋಡ ಮಣೆ ಕಣಚಿದ್ದೆ ಮಳೆೆಲ್ಲಂತರ ಇಲ್ಲಿ ಇರೋದು ದಿನ ಮಳೆ ಆಗತ್ತಪ್ಪ
ಏ ಮಡತಾ ಪನು ಬೆಂಗ್ಳೂರು ಬೆಂಗ್ಳೂರು ಮಳೆ ಆಗತ್ತ ಇಲ್ಲ ಆಗಲ್ಲ ಅಂದ್ರೆ ಮತ್ತೆ ಹೆಂಗಯ್ತ್ ನೋಡಿ
ಮಂದ ಇಲ್ಲಿ ರೆಪಿಡ್ ಓಡ್ಸಕ ಬಿಡ ಅಲ್ದಪ್ಪ ಮಳೆ ಹಂಗೈ್ತು
ಹೆಂಗಪ್ಪ ಬೆಂಗ್ಳೂರ ಮಾಡಿ ನಮ್ ಕಡೆಗ ಇಲ್ಲ ಅಂದ್ರ ಹನ್ ಮತ್ತೆ ಹಂಗಯ್ತಾನೆ ಬರ
ಇಲ್ಲೇನು ಬೆಳಿ ಇರಲ್ಲ ಪಳಿ ಇರಲ್ಲ ಇ ೇ ಮಳೆ ಆಗಕ್ ಉಂಟೈತೆ ಆದ್ರೆ ಏ ಹೇಳ ಅಮ್ಮ ಈ ಕಡೆಗೆ ಅಂದ್ರೆ ಗಿಡ ಜಾಸ್ತಿ ಅಮ್ಮ ಈ ಕಡೆ ಬೆಂಗ್ಳೂರ್ ಸೈಡ್ ಕಾಡ್ ಗಿಡ ಜಾಸ್ತಿ ಅರ್ಸ ಕಾಡು ಜಗ್ಗ ಐತಿ ಈ ಕಡೆ ಬೆಂಗ್ಳೂರ್ ಸೈಡ್ ಅದ್ರ ಸಂಬಂಧ ಮಳೆ ಜಾಸ್ತಿ ಆಗುತ್ತಾ ಹ್ಮ್ ಗಿಡ ಗಿಡ ಮರಗಳು ಗಿಡ ಮರಗಳು ಜಗ್ಗದವಮ್ಮೈ ಕಡೆಗೆ ಬೆಂಗ್ಳೂರು ಸೈಡ್
ಹೌದಾ
ಹ್ಮ್
ಲನದ ತ ಹಲೋಂತ
ಹೌದಾನ ಹ್ಮ್
ಅಲ್ಲೇ ಅಲ್ಲೇ ಲೈಫ್ ಚಲೋ ಆಯ್ತ್ ಬಿಡ ಮನಂತ ಕಾಲ್ಮ್ಮ ಕಖಾಲಾಯ್ಿನ ಎಷ್ಟು ನಮಗೆದ
ಕಾಲೇಜ ಮುಗೀಿತಮ್ಮ ಇನ್ನೊಂದು ಮೂರು ತಿಂಗಳಮ್ಮ
ನ್ಡ್
ಹ್ಮ್ ಸ್ಕಿನ್ ಏನ ಹಬಿಟ್ಟೈತಮ್ಮ ಮತ್ತತ್ ಅದೇಏನ ಅಂತಾರಲ್ಲ ಏನ ನಮ್ ಗ್ರಾಚರ್ ಗಾಡ್ ಮರಕತ್ತೈತಿ ಒನ್ಸತ ಮದೆ
ಹೌದಣ ಏನ ವರ್ಷ ಮರಕಿಲ್ಲಮ್ಮ
ವರ್ಷೆ ಮುಂಜೆ ನಮ್ಮ ಸಪ್ ಕೊಟ್ರಿ ಎಲ್ಲ ಕೊಟ್ರಗ್ರ ಯಾವಾಗ ಆಾಗಿಿಲ್ಲ ಇ ಅಂತರ ಸ್ಟ್
ಹೌದಾ ನಮ್ಮ
ಅವ ನ ಎಂಗ ಕತಣ
ಏ್ ತೋರ್ಸೊಂಬರಕಲ್ಲ ಕರೆಕ್ಟ್ ಐಸ್ ಕ್ರೀನ್ಕೊಂಡಿ ಹೋಗಿ ತೋರ್ಸೋಬೇಕ ಅವ ನಾರ್ಮಲ್ ಆಗಿ ಇಲ್ಲ ತೋರ್ಸಬಡ್ದ ಅವನು
ಅಂಗತ್ಯ ಇನ್ನಂತರ ರಮ್ಮ ಇದು ಬಾಳೆ ಹಂಗ ತಗಮ್ಮ ನಮದ
ಕರಾಮತವು ಬಾಳ ಸೂಕ್ಷ್ಮಮ್ಮ ಸ್ಕಿನ್ ಮಾತ್ರ ಬಾಳ ಇ ಮಾಡುದು ಹ್ಮ್
ಗುಳಿತರಗ್ಯವಮ್ಮ ಮತ್ತೇನ ರಾಕವ ನ
ಏನ ಆಗಲ್ಲಮ್ಮ ಸ್ವಲ್ಪ ಹ ಕರೆಕ್ಟ್ ಆಗಿ ಕ್ರೀಮ್ಗೆ ಯೂಸ್ ಮಾಡ್ಬಿಡಮ್ಮ
ಾವಲಪ ಮನ್ ಮಡ ನೆಕ್ಡಿ ಅಂತ ಕೊಟ್ರ ಮೈ ಅದಕ್ಕೆ ಯೂಸ್ ಐತೆ ಗೊತ್ತಿಲ್ಲ ಒ ಗ ಇಲ್ಲಿ ಗುಳಿ ಐತೆ
ಹ್ಮ್
ಂಗಿರ್ತತನ ಅದ
ಯೂಸ್ ಮಾಡಮ್ಮ ಡಾಕ್ಟರ್ ಕೊಟ್ಟಿರ್ತಾರ ಅಂದ್ರೆ ಚಲನೇ ಇರ್ತೈತಿ ತಿವ ಸ ಮಾಡ
ಹೌದಾ
ಹ್ಮ್
ಹ್ಮ್ ಹ್ಮ್
ಹ್ಮ ರಜೆೆಗೆ್ದತ್ರ ಬರ್ಬೇಕಕಿಲ್ಲಮ್ಮ ಇಲ್ಲೇ ಕೆಲ್ಸಕ್ಕ ಬೆಂಗ್ಗಳೂರ್ಗೆ
ಬೆಂಗ್ಗಳೂರ್ಗೆ
ರಜಜಯದ್ರ ಬರುವಕಲ್ಲ ಎಲ್ಲಿಗ ಬೆಂಗಗಳೂರ್ ಕೆಲ್ಸಕ್ಕ ಆರಾಮ್ ಇಲ್ ಪಿ ಜಿ ಒಳಗಿದ ಕಂದ್ ರಾಪಿಡೋ ಇಲ್ಲಾಂದ್ರೆ ಜಮೋ ನ್ ಇ ನ ವರ್ಷ ಪ
ಅದ ಹೆಂಗ್ ಬತಮ್ಮ ರಪಡಂಟಲ ಅವರಿಗೆ ಇದಕ್ಕೆ ಒಂದು ಆಾಡಿಗೆ
ಚಲೋ ಬೀಳುತ್ತಮ್ಮ ಒಂದ ನೂರ್ ನೋಡ್ಕೊಂಡ ಬೀಳುತ್ತ ಅದ ಆಡ್ರಿ ಹಂಗಂಗ ಇದ ಮಗತ್ ನೈಟ್ ಮಾಡಿದನ್ ರಾ ಜಾಸ್ತಿ ಬೀಳತ್ತಮ್ಮ ಆಗ್ಲತ್ ಮಾಡಿದ್ರ ಜಾಸ್ತಿ ಬೀಳಲ್ಲ
ಅಟಂಗ್ ಗೊತ್ತಾ ಅಲ್್ರ ಆಗ್ಲಾ ತಂಗ್ ಗೊತ್ತಲ್ಲ
ನಾನು ಇವಾಗ ಜಾಯ್ನಿಂಗ್ ಆಗನಮ್ಮ ಅಂತಪಟ್ಟಿಗೆ ಗೊತ್ತಿಲ್ಲ ನಾನೇ ಇವತ್ತು ಬಂದಿನ ಕೆಲ್ಸಕ್ಕ
ಹ್ಮ
ಹ್ಮ್ ನೋಡ್ಬಮ್ಮ ಹೆಂಗ ಹೆಂಗ್ ಬೀಳುತ್ತಾ ಎಲ್ಲಾ ನಮ್ಮ ಮಣ್ಣಾರ್ ಮಾಡ್ರ ಬೆಳತ್ಾ ಅಂತಾರಪ್ಪ ಜಾಸ್ತಿ
ಹಪ್ಪ
ವಾರ ಒಂದ ಹತ್ ಸಾವಿರ ಆಗತ್ ಅಂತಾರಮ್ಮ ್ಯಾಪ್ಿಡ ಅದನ್ ಇದ್ ನೋಡಿ ಸರ್ನ್ರರಿ
ಎಷ್ಟ ಹತ್ ಸಾವಿರ ಇಗತ್ತ ಅಂತೆ
ಹ್ಮ ವಾರ ಹತ್ ಸಾವಿರ ಆಗುತ್ತಂತೆ ಮೂವತ್ ಸಾವಿರದ ಬಿಸಲ್ಲಮ್ಮ ವಾರ
ಬೇಶುಣಾಮ ಅವ್ರೆ
ಹ್ಮ್
ಹ್ಮ್ ಹ್ಮ್ ಬಂದ್ಬಿಡ್ತ್ ನಡ್ಯ ಅಮ್ಮ ನಾನ ತಗದನ ಮಾಡಡಕಂತ ತಗಡೋಣ
ಹ್ಮ್ ಅನಕ ಸುಮ್ಮ ಏಷ್ಟ ಚಂದ್ ಇ ರಾಕ ಇಕ್ಕಾ ಮಾಡಿ ಕೆಂದ್ ಹತ್ಲಾಗ ಅಲ್ಲಿ ಊರಾಗ ಬಂದ್ ಯಾವ್ದ್ರ ಬಿಸ್ಿನನೆಸ್ ಗಿಸ್ನೆಸ್ ಎಲ್ಲ ಮಾಡಬೇಕಕ್ಂತ ಬಿಡ
ಹ್ಮ
ಹ್ಮ
ಅಲ್ಲೇ ಒ ಪಕ್ಕ ನಂಬರ್ ಐತನೆ
ಇಲ್ಲಾಮಾ ಹ
ಮಾಡಮ್ಲ ಆಐತಿ ಹೋಗಿ ಅದು ಬೇ್ಐತಕ ಯಾವನೂರ ಹ ರೂಪಾಯಿ ಕೊಟ್ಟ ತಗ ಮಂದಿನ್ೊಂದ್ ಮುಲ ಸ್ಕಿನ್ಿಗೆ ತಗ ಮಂದಿ ಇ ಮಾಡ್ಬೇಕಮ್ಮ ಕತ್ರಡ
ಆರ್ಡರ್ ಮಾಡಿದ್ದ ಇನ್ನ ಹೋಗಿಕೊಂಡು ಹೋಗ್ತರ್ ಚಮ್ಮ
ಇಲ್ಲಮ್ಮ ಒ್ ಕಡೆಗ್ ನಾ ಮನ್ ರೊಕ್ಕ ಕೊಡ್ತಂದೀನಿ ಇದು ರೌಂಡ್ ಶೇಪ್ ಕಾಣಕತ್ತ ತಮ್ಮ ಈ ಕಡೆ ಅಂಗ ನನ್ ನೋಡ ಅದಕ್ಕ ವಾಟ್ ರೂಮ್ ಅ ನನಗ ಅಯ್ಯೋ ಆ ಮೂಲಮ್ ಐತಲ್ಲ ಬಾರಿ ಐತದದ್ದು ಒಂದೇ ಹೊಡತಕ್ಕೆ ಹೋಗತ್ತದು. ಅದಕ್ಕ ತಿತಿ ಇಲ್ಲಿ ರೋಡ್ ಶಾಪ್ ಕಣ್ಣಕತ್ತತ್ತಿ ಅವನ್ ನಂಬರ್ ಇದ್ರೆ ಒಂದ್ ಸ್ವಲ್ಪ ಹಚ್ಚಿ ಎಲ್ಲ ಹೋಗಿ ಇಸ ಮಡಬೇಕಮ್ಮ ನಂದ್ರ ಜೀವನ ಬಾಳ ಕಷ್ಟ ಆಗುತ್ತ
ಹ್ಮ್ ಬಾಳ ಕಷ್ಟಮ ಅವ್ ಎಲ್ಲಾ
ಹೂ ಹೂ
ಪಕ್ಕು ಪೋನ್ ಮಾಡೆನ ಹಲೋ ಪಕ್ಕುಕ್ಕೆ ಪೋನ್ ಮಾಡೇಣಮ್ಮ ತಡಯಮ್ಮ ನಮ್ಮ ಹುಡುಗಿ ಬಿರ್ನ ಪೋನ್ ಹಚ್ಚಕ್ಕ ಹೇಳ್ದನ
ನಮ್ಮ
ಹ ಈಗ ಇನ್ನ ಐತಲ್ಲ ಟೈಮ್ ಐತಿ ಐತೆ ಹಲೋ
ಹಲೋ
ನಮ್ ದೋಸ್ತ ಕೈಲಿ ಒಂದು ಮುಲಾಮು ಆಯತಮ್ಮ ಮುಖ ಮತ್ತು ಸ್ಕೀನ್ ಗೆ ಸೇಮ್ ಇದ್ ಮಾಡಿದ್ರೆ ಅಷ್ಟೇ
ಏನ್ ಚ ಚಲೋ ಐತೆನೊ ಅದು ಮೂಲಮು
ಚಲೋ ಆಯತಮ್ಮ ಏಳೂರು ಐವತ್ತು ರೂಪಾಯಿ ಕೊಡ್ತೀನಿ
ಹ್ಮ್ ಏನ್ ಜಾಸ್ತಿ ಐತೆ ಏನ್ ಕಮ್ಮ್ ಐತ ಮತ
ಸ ಆಗಿತ್ತು ಬೈಗಿತ್ತದೆ ಅದಕ್ಕ ಜ ಕೊಟ್ಟಿ ನಾನ್ ಅವಗ
ಹ್ಮ್
ಜಾಸ್ತಿ ಆಗೈತೊ ಕಡೆಮನ ಹುಡುಗ ಪೋನ್ ಹಚ್ಚದ ಯಾಕೆ ಏನ್ಲೆ ಎತ್ಲಿಲ್ಲ ಎತ್ಲಿಲ್ಲ ಮುಂಜೆಲ್ಲೆ ಮರಗೆ ಪೇಸ್ ಹೇ ಮಾಡೋಡಮ್ಮ ಇಲ್ಲಾಂದ್ರ ಇದಾಗತ್ ಸ್ವಲ್ಪ ಹಚ್ಚೀ ಹೊಳೆಚ್ಚಿದ ಮೆಸೇಜ್ ಹಾಕು ವಾಟ್ಸಪ್ ಆಯ್ ಎಂತ ಒಂದು ಹಾಕಿರಕ ಹ ಹಲೋ
ಅಂವತನ ಅವನೆಲ್ಲಾ ಪುಲ್ ಕೇರ್ ಮಾಡಿ ಇದ್ ಮಾಡಕ್ ಬುಡಮ್ಮ ಇಲ್ಲಂದ್ರೆ ನಂಗ ಜಾಸ್ತಿ ಆಗಬಿಟ್ರ ಬಾರಿ ಕಷ್ಟ ಮತ್ತೆ
ಏನಿಲ್ಲಮ್ಮ ಈಗ ಒಂದ್ ಸೂಪರ್ ಸ್ಟಾರ್ಜ ಒಂದ್ ಸುತ್ತ ಯಾವದಾದ್ದೆ ಎಲ್ಲ ಹಚ್ಕೊಂಡೀನಿ
ಹ್ಮ್
ಹಲೋ
ಕಷ್ಟಪಡಾಮ್ಮ ಹ್ಮ ಏ ಏನ್ ಎಲ್ಲ ಅದೇ ಏನ್ ಕೆಲಸ ಮಾಡಕ್ ಹೋದ್ರೂ ಬೇಸರ ನೋಡು
ಯಾಕಕ
ಇಲ್ ಬಿಡಮ್ಮ ಅ ಏನ್ ಕೆಲಸ ಮಾಡಕ್ ಅಂದ್ರನ ಬರೀ ಊರಿಗೆ ಬರೋಕ್ ಅಲ್ಲಿ ಬರೋಕ್ ಇಲ್ಲಿ ಬರೋಕ್ ಅನಿಸಿ ಬಿಡತ್ತ ಹ್ಮ್ ಒಟ್ ಯಾವ್ದದೇ ಕೆಲ್ಸ ಸಟ್ ಆಗೋಲ್ದೆ ನಾವೇ ಕೆಲ್ಸಕ್ ಸೆಟ್ ಆಗಲ್ ಅನ್ನೋದು ಗೊತ್ತಾಗೋಲ್ ಬಿಡಮ್ಮ
ಹ್ಮ್ ಹ್ಮ್ ಊರು ಬೆಸ ಬೆಂಗಳೂರು ಲೇಸ ಆಮೆ
ಹ್ಮ್ ಇಲ್ಲಿ ಬೆಂಗಳೂರ್ ಬಂದ್ರ ಆಂದ್ರೆ ಊರ ಬೇಷಮ್ಮ ಅದ ಐನೂರು ರೂಪಾಯಿ ದುಡಲಕ್ಕ ಊರಾಗಿದ್ದು ಕಂದ ದುಡಿಬೇಕ ಅನ್ಸುತ್ತೆ ಊರಾಗಿದ್ದ್ ಬಿಟ್ರನ್ರ ಯಾರ್ ಕಿರಿಕಿರಿಲ್ಲಗ ಬೆಂಗ್ಳೂರು ಬಿಡ ಕನ್ಸಬ ಬಿಡದೈತಮ್ಮ
ಹ್ಮ್ ಹ್ಮ್ ಹ್ಮ್ ಗಣಮ್ಮ
ಹ್ಮ್
ಹ ಆ ಬೆಂಗ್ಗಳೂರು ಬರಲ ನಿಲ್ಲ ಬರಲಾಮ
ಬಂದ್ ಬಿಡ ಬೆಂಗ್ಳೂರ್ಗೆ ಅಷ್ಟ್ರು ಒಷ್ಟರು ಒಂದ್ ಅವ್ರ ಇದತ್ರನ್ಏನ್ ಅನ್ಸಲ್ಲ
ಎಕತನ್ ಜಿಟ್ಟಿ ಜಿಟ್ಟಿ ಮಾಡಿ ಬಂತಂಗ
ಬಂತಂತ ಹ
ತಿಮಾಳೆ
ಹ್ಮ ಹ್ಮ್ ಹ್ಮ ಅಷ್ಟ್ರು ಒಂದೇ ತಲ ಇದ್ರನ್ ನಮ್ ಮೂಡರು ಚಲಾಗಿತ್ತಪ್ಪ ಏನ್ ಬೇ ಆಗಲ್ಲಮ್ಮ ಇವಾಗ ಊರ್ ಕಡೆ ನೆನ್ಸದ ಎದಕ್ ನೆನಸ್ತಿವ ಅಂದ್ರ ನಾ ಮೂಡ್ರ ನ ಬಟ್ಟ ಬಂದಿರ್ತೇವಲ್ಲ ಅ ಮ್ಮ ಅಂಗ ಚ ಅನ್ಸ್ದ
ಬೇಶ್ ಗೂಡ ಮಾಡ್ರೆ ನೋಡ್ತತಡ ಅಮ್ಮ ನಂದು ಮಳೆ ಬಂದ ಮ ಕರೆಂಟ್ಕತಿ ಚಾರ್ಜ್ ಪಾರ್ಜಿ ಇಟ್ಕಂದ ಒಳ್ಳ ಚಿಡ ಅಮ್ಮಗಡೆ ಹಾ ಸರಿತಾ ಇಡ್ಲ ಅಮ್ಮ
ಹ್ಮ್ ಸರಿ ಸರಿ ಅ